ಹಲೋ ಕೇಳಸ್
ಹಾ ಕೆಲಸ ಐತಿ ಮತ್ತೆ
ಹ ಹೇಳ್ರಿ ಕಾಲ್ ಮಾಡಿ ಹಾ ನಾವು ಆರಾಮ. ಹ ಮತ್ತೆ ಊಟ.
ಊಟ ಏನು ತಿನಿಲ್ಲ ಇವಾಗ ಜಸ್ಟ್ ಟೀ ಕುಡ್ಕೊಂಡು ಬಂದೀವಿ
ಹಾ ಹಾ.
ಹಂಗೆ ಕಾಲ್ ಮಾಡ್ದೆ. ನಿಮ್ದ್ ಆಯ್ತಾ ಟೀ?
ಹಾ ಆಯ್ತ್ ನಮ್ದು.
ಮನೇಗಾ? ಅಪ್ಪ ಅಮ್ಮ ಎಲ್ಲಾ ಚೆನ್ನಾಗಿದ್ದಾರಾ ಅಮ್ಮಾವರೇ?
ಹಾ ಎಲ್ಲಾರು ಆರಾಮ್ ಅದಾರ್. ನಿಮ್ ಮನೆಯಲ್ಲಿ?
ನಮ್ ಮನೇಲೂ ಎಲ್ಲಷ್ಟ್ ಮಂದಿ ಆರಾಮ್ ಇದಾರೆ.
ಹಾ ಹಾ.
ಹ್ಮ್ ಹ್ಮ್.
ಮತ್ತೆ ಜಾಬ್ ಹೆಂಗ್ ನಡೀತಿದೆ?
ಜಾಬ್ ಏನೋ ಚೆನ್ನಾಗ್ ನಡೀತಿದೆ. ಜಾಬ್ಗೇನ್ ಡೈಲಿ ಹೋಗೋದು? ಬರೋದು? ವರ್ಕ್ ಅಷ್ಟೇ ಹಾ ಅರ್ಜುನ ಮತ್ತ್ ತಿನಲ್ಲ ಹಾಸ್ಟೆಲ್ದಾಗೆ ಇರ್ತಿವಿ. ಅದ್ ಬಿಟ್ರೆ ಮತ್ತೇನಿಲ್ಲ. ಹಾ ನಿಮ್ ಊರ್ ಕಡಿ ಮೆಕ್ಕೆಜೋಳ ಸಿಗ್ತಾವ? ಮೆಕ್ಕೆಜೋಳ ಸಿಕ್ತಾವೇನಂತ ಕೇಳಿದೆೆ.
ನಮ್ಮೂರ್ ಕಡಿಗಿ ಸಿಗಲ್ರಿ ಅವು ನೀರಾವರಿ ವ್ಯವಸ್ಥೆ ಇಲ್ಲ ಹಾಗಾಗಿ
ಹಾ ಹಾ.
ನೀರಾವರಿ ವ್ಯವಸ್ಥೆ ಇಲ್ನೋಡು ಹಾಗಾಗಿ ಸಿಗಲ್ಲ ನಮ್ ಕಡೆ
ಹೌದಾ? ಹಾ ನಿಮ್ ಕಡಿ ಜಾಸ್ತ್ ನೀವ್ ಬೆಳೆಗೆ ಏನ್ ಬೆಳಿತೀರಿ?
ನಮ್ ಕಡಿ ಜಾಸ್ತಿ ಹತ್ತಿ ತೊಗರಿ
ಹ್ಮ್ಮ್.
ಬಿಟ್ರೆ ಮಾತಾಡೋದ್ ಜೋಳ
ಹ್ಮ್ ಹ್ಮ್ ಹ್ಮ ನಿಮಗೇನ್ ಹೊಲಗಿಲಾ ಎಷ್ಟ್ ಐತ್ ಹೇಳ
ನಮ್ದು ಎಲ್ಲ ಆದ್ರೆ ಒಂದ್ ನೈನ್ ಎಕರೆ ಒಂಬತ್ತು ಎಕರೆ ಆಗ್ತದ
ಒಂಬತ್ತ ಎಕರೆನ
ಹ ಅಂದ್ರ ನಮ್ಮ್ ಪಪ್ಪ ಅವ್ರಿ ನಮ್ಮ ಪಪ್ಪ ಅವ್ರ ಇಬ್ರ ಅದಾರ
ಹ್ಮ್ ಹ್ಮ್
ಹ ಅವ್ರ ಏಳು ಏಳು ಎಕರೆ ಬಂದ ನಮ್ಮ ಅಜ್ಜತ್ತ ಅಜ್ಜಿಗೆ ನಾಕು ಎಕರೆ ಅವು
ಹ್ಮ್ ಹ್ಮ್ ಹ್ಮ್ ಎಲ್ಲ ಸೇರಿ ಎಷ್ಟಂದು ನೀವು ಡಿವೈಡ್ ಆದ್ರರು ಒಂಬತ್ತ ಎಕ್ರೆ ನೀವು ಎಷ್ಟು ಜನ ಅಣ್ಣತಮ್ಬಂದ್ರು
ನಾವು ಮೂರು ಜನ
ಮೂರು ಜನಾನ ಏನ್ ಏನ್ ಮಾಡ್ತಾರಾ ನಿಮ ಅಣ್ಣಾನ ತಮ್ಮಾರ
ಅಣ್ಣಂದಿರ ಇದರ ರಿ ಮೂವರು ನಾನೇ ಲಾಸ್ಟ್
ಹೌದಾ ನಿಮ್ ದೊಡ್ಡಣ್ಣ ಏನ್ ಮಾಡ್ತಾನ
ನಮ್ ದೊಡ್ಡಣ್ಣ ಈ ಬಿ ಎಸ್ ಸಿ ಮುಗಿಸಿದಾರಿ ಡಿಗ್ರಿ
ಹ್ಮ
ಮುಂದ ಎಮ್ ಎಸ್ ಸಿ ಮಾಡ್ಬೋದು
ಮಾಡ್ಬೋದು ಇನ್ನೂ ಕ್ಲಾರಿಟಿ ಇಲ್ಲಾ
ಹಾ ಹೌ
ನೀಮ್ಮ ಇನ್ನೊಬ್ಬ ಅಣ್ಣ
ಹಾ ಬಿ ಕಾ ಮ್ ಈಗ ಫೋರ್ತ್ ಸೆಮ ಏನ್ ಅದಾನ್
ಬಿಕಾಂ ಫೋಶ್ ಮ್ಮ ಹಾ ನಿಮ್ಮ ಅಕ್ಕ
ನಮ್ಮ ಅಕ್ಕರ್ದು ಈಗ ಲಾಸ್ಟ್ ಸೆಮ್ ಅದ ಅವ್ರ್ದು ಬಿ ಎಸ್ ಸಿ
ಬಿ ಎಸ್ ಸಿ, ಬಿ ಎಸ್ ಸಿ, ಬಿ ಎಸ್ ಸಿ ನರ್ಸಿಂಗ್ ಮಾಡ್ಯಾರ
ಹಾ
ಎಲ್ಲಿ ಎಜುಕೇಶನ್
ಏಜುಕೆಯರ್ ರಾಯ ರಾಯಚೂರ್ ಹಾ
ಏನು ಇಯರಿಗೆ ಎಷ್ಟ ಅದ ಪದಗೆ ಎಷ್ಟು ಕಡ್ತರಿ ಫೀಜ್ ಎಷ್ಟ ಕಡ್ತರಿ ಇಯರ್
ಇಯರ್ ಇದು ಸೆಮ್ ವೈಸ್ ಅದ ಕಟ್ಟೋದ ಮೂವತ್ತೈದು ಕಟ್ತಿವಿ ಗೌರ್ಮೆಂಟ್ ಮೇಲ್ ಆಗಿದೆ
ಓ ನೀಟ್ ಬರದಷ್ಟಂದ ಆಗೈತನಾ
ಹಾ ಕೆ ಸಿ ಟಿ ಮೇಲ್ ತೊಗೊಂಡಿದೆ ಗೌರ್ಮೆಂಟ್ ಇದು ಹಾಗಾಗಿ ಮೂವತ್ತೈದ ಕಟ್ತೀವಿ ಪ್ರೈವೇಟ್ ಸೀಟ್ ಆದ್ರೂ ಒಂದು ಇಪ್ಪತ್ತು ಒಂದು ಮೂವತ್ತರ ತಾನ ಇರಬಹದು
ಕ್ಷಮ ವೈಜ್ಯು ಅಷ್ಟ ಆಯ್ತ ಪ್ರೈವೇಟ್ ಆದ್ರ
ಹಾ
ಹ್ಮ್ ಹ್ಮ್ ಹ್ಮ್ ಏನ ಇನ್ನೊದಕ್ಕೆ ಪಟ್ಟ ಏನ ಬೇರೆ ಕಡೆ ಇವಾಗ ಡ್ಯೂಟಿ ಮಾಡಕತ್ತರ ಅವ್ರಿಗೆ ಪೇಮೆಂಟ್ ಎಷ್ಟು ಕೊಡ್ತಾರ ಇವಾಗ
ಹ ಅವ್ರ ಸ್ಟಾರ್ಟಿಂಗ್ ಈ ಮೋಸ್ಟ್ಲಿ ಒಂತ ಹದ್ನೈದು ಸಾವಿರದಿಂದ ಆಗಬಹುದು
ಹದಿನೈದು ಸಾವಿರಲಿಂದ ಆಗ್ಬೋದಾ
ಹಾ ಇಷ್ಟಕ್ಕೆ ಬಿಟ್ರ ಅಷ್ಟು ಮತ್ ಇನ್ನು ಚೆನ್ನಾಗಿ ಓದ್ತಿರು ಓದ್ಬೋದು
ಇನ್ನು ಏನ ನಾನ್ ಕೇಳ್ಪಟ್ಟೆ ಇನ್ನು ಜಾಸ್ತಿ ಕೊಡ್ತಾರ ಹದ್ನೈದ ಸಾವಿರ ಎಲ್ಲಮ್ ಬೆಂಗ್ಗಳೂರ್ ಅಂತಲ್ಲಿ ಹೋದ್ರೆ ನಲ್ವತ್ತು ಸಾವಿರಂಗ ನಲ್ವತ್ತು ಐವತ್ ಸಾವ್ರ ನಾನ್ ಕೇಲ್ಪಟ್ಟೆ ನಾಲ್ ಕೊಡ್ತಾರೆ ಅಂತ ಒಂದ್ ವಿಶ್
ಹ ಹಾ ಕೊಡ್ತಾರಲ್ಲ ದೊಡ್ ದೊಡ್ ಸಿಟಿಯಲ್ಲಿ ಅಲ್ಲ ನಾವ್ ಎಲ್ಲಿ ಅಂತ ಸಿಟಿಯಲ್ ಕಳ್ಸೋ ಮೊದ್ಲೆ ಲೇಡಿಸ್ ಆಗ್ತಾರಲ್ಲ ಹಾಗಾಗಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಅತ್ರದಲ್ ಎಲ್ಲ ಇರ್ತ ಅಲ್ಲ ನೋಡಿ
ಹ್ಮ್ ಹ್ಮ್ ಏನು ಮತ್ತ ಬೇರೆ ಬಿ ಎಸ್ಸಿ ನರ್ಸಿಂಗ್ ಮಾಡ ಅಷ್ಟಳ್ ಮಾಡಾರ ಮುಂದ್ ಇಲ್ಲ ಏನನ್ ಓದ್ಸ್ಬೇಕಂತ್ ಮಾಡಿದ್ರ ಡಾಕ್ಟ್ರು
ಮುಂದೇನು ಇಲ್ರಿ ಅಷ್ಟಿ ಕ್ಕೆ ಲೊವ್ ಮಾಡೋದ ಅಷ್ಟೆ
ಅಷ್ಟಕ್ಕೆ ಡಿಸ್ಕೌಂಟ್ ಏನ್ ಮಾಡೋದೇನು
ಹಾ
ಹ್ಮ್ ನಿನ್ ತಮ್ಮ ಎರ್ಡ್ನೇ ತಮ್ಮ
ತಮ್ಮ ಇಲ್ಲ ಹ ಅಣ್ಣ ಅವ್ರು ಬಿಕಾಮ್ ಮಾಡಿದ್ದಾರೆ ಸೆಮ್ ಫೋರ್ತ್ ಸೆಮ್ ಆಗ್ಯಾದ
ಮತ್ ಮುಂದ್ ಏನೋ ಪ್ಲಾನ್ ಇಟ್ಕೊಂಡಿದಾರ ಓದ್ಬೇಕು ಅಂತ ಇಲ್ಲ ಅಷ್ಟಕ್ಕೆ ಡಿಸ್ಕಂಟಿನ್ಯೂ ಮಾಡ್ತಾರೆ ಅವ್ನಿಗ
ಅಂದ್ರ ನಮ್ಗೂ ಸ್ವಲ್ಪ ಎತ್ತುಗಳು ಅದವ ಒಬ್ಬರಿಗ್ ಒಬ್ಬರಿಗ್ ಆಗಲ್ಲ ಹಾಗಾಗಿ ಬಿಡ್ಬೋದ ಅವ್ರ ಅಲ್ಲಿಗೆ ಸೆಮ್ ಡಿಗ್ರಿ ಮುಗ್ಸಿ
ಹಂಗ ನಿಮ್ ದೊಡ್ಡಣ್ಣನೇ ಈಗನ್ನ ಓದ್ಬೇಕು ಅಂತ್ ಆಸೆ ಐತೆ
ಹಾ ಓದದು ಎಲ್ಲಾರೂ ಹೋ ಓದ್ತಿವಿ ಈಗ ಮುಂದೆ ಹೆಂಗ ಹೆಂಗ ಆಗುತ್ತನೋ ಡಿಸೈಡ್ ಮಾಡಿಲ್ಲ ಇನ ಯಾರ್ ಬಿಡ್ಬೇಕಂತ
ಹ್ಮ್ ಹ್ಮ್
ಹ್ಮ್
ಹಂಗಿದ್ರಿ ಏನು ಅನ್ನಲ್ ಬಿಡು ಚೆನ್ನಾಗೈತೆ
ಹಾ ಹಾ ಎಲ್ಲಾ ಚೆನ್ನಾಗಿ
ಆದ್ರೆ ಎಜುಕೇಶನ್ ಎಲ್ಲಷ್ಟು ಜನಕ್ ನಿಮ್ ಅಪ್ಪರು ಏನ್ ಓದ್ಯರ್ ಹೇಳು
ನಮ್ ಅಪ್ಪ ಅವ್ರು ಟೆಂತ್ ಓದಾರ ಹತ್ನೇ ತರಗತಿ
ಹೋ ಹೋ ಫುಲ್ ಎಜುಕೇಟೆಡ್ ಆರೆನು ಅವಾಗಿನ ಕಾಲಕ್ಕೆ ಟೆಂತು ಮುಗಿಸಾರ್ ಅಂತಂದ್ರೆ
ಎಜುಕೇಟೆಡ್ ಅಂದ್ರೆ ಈಗ್ ಏನಿಲ್ಲ ಫಾರಂ ರೈತ ಅದಾರ
ಹ ಹ್ಮ ಹಂಗಲ್ಲ ಆವಾಗಿನ ಕ್ಲಾಸ್ಕ್ ಅವವಾಗಿನ ವರ್ಷನಾಗ ಟೆಂತ್ ಮುಗಸಿದ್ರಂತಂದ್ರ
ಹಾ ಹಾ ಹೌದು
ಲಾಯ ಲಾಯರ್ ಮುಗ್ಸಾರ ಅಂದ್ರೆ, ಎಲ್ ಎಲ್ ಎಲ್ ಬಿ ಮುಗ್ಸಾರ ಅಂತ ಅರ್ಥ.
ಕರೆಕ್ಟ್ ಇತ್ತು, ಆದ್ರ ಸ ಸ್ವಲ್ಪ ಪ್ರಾಬ್ಲಮ್ ಆಗಿ, ಮನೆ ಪ್ರಾಬ್ಲಂದ ಬಿಟ್ರು ಅವರು, ಟೆಂತ್ಗೆ ಎಕ್ಸಾಮ್ ಆದ ಬ ತಿಳಿಲ್ಲ
ಚಂದ್ ಎಕ್ಸಾಮ್ ಬರದಿಲೇನು? ಹ್ಮ್ ಹ್ಮ್, ಅದೇಕ್ಕೆ ಕೇಳ್ಬು
ಗಲ್ಲ ಅಲ್ಲ, ನಾವರ ಮುಂದೆ ಏನಾರ ಇಲ್ಲ ಇಲ್ಲ ಅಂತ
ಹ್ಮ್ ಹ್ಮ್ ಅದಕ್ಕೆ, ನಿಮ್ಗ ಅಂತ ಪರಿ ನಿಮ್ ಅಪ್ಪ ಬಾಳ ಹುಷಾರಿದ್ದ ಸಲೆಗೆ. ನಿಮ್ಗೆಲ್ಲಾ ನಾಲೆಜ್ ಬರ್ಲಿ ಅಂತ ಹಂದ್ಗೆ ಸಿಂದ್ ಬವರಿ ಒಂದೊಂದ್ ಇದೆ ಮಾಡ್ಸಲ್ ಅವರು
ಹಾ, ಹೌದೌದ ರೀ.
ನಶ್ ನೀವು ನಾವಪ್ಪ ನಿಮಪ್ಪಾ ನಳ ಜಾಸ್ತಿ ಆಯ್ತ, ಹಂಗ ಇತ
ನಮ್ ಕಡಿ ಏನಿಲ್ಲ, ನಾವು ಬತ್ತಲ ರಾಜರ ವಂಶದವರ್ ನಾವು, ಹುಟ್ಟುತ್ತಲೇ ಚಿನ್ನದ ಚಮ ಮೆ ಬಾಲ ಇಟ್ಕೊಂಡ್ ಬಂದರು
ಹೌದೌದು ಕರೆಕ್ಟ್
ಹ್ಮ್ ಹಾ ನಮ್ದೇನಿಲ್ಲ ಒಂದ್ ಐದನೂರ ಎಕರೆ ಜಮೀನ್ ಐತೆ. ಎಲ್ಲೆಲ್ಲಿ ಇದಾವಂತ ಗೊತ್ತೇ ಇಲ್ಲ ನಮ್ದು.
ಜಮೀನ್ ತಿಗಳು ಉಡ್ಕಿದ್ರು ಸಿಗಲ್ಲ ಈಗ ನಿಮ್ಗೆ?
ಹತದೆ ಹ್ಮ್, ಅಷ್ಟೊಂದ್ ಆಸ್ತಿ ಮಾಡಿ ಬಿಟ್ಟಾರ್ ನಮ್ ಅಪ್ಪಾರ್
ಹಾ ಹಾ, ಈಗ್ ಇವನ್ ಡ್ಯೂಟಿಗೆ ಯಾಕೆ ಬಂದಿದೀರಾ?
ಇವನ್ ಬಿ ಡ್ಯೂಟಿ ಇಲ್ಲ. ಮಗ ಪಾಲ್ ತನ್ಸ್ಕೊಂತನತ್ರ ಜಸ ಇವನ್ ಡ್ಯೂಟಿಗ್ ಬಂದೀವಿ.
ಹಾ ಹಾ, ಒಳ್ಳೆ ಕೆಲ್ಸ, ಇರ್ಲಿ ಇರ್ಲಿ.
ಈಗ ಹೊಲ ಹ್ಮ್ ಹೇಳಿ ಎಲ್ಲಾ ಕೆಲ್ಸಾ ಮಾಡೋದ ಆಗಲ್ಲ ಏ ನಮಗೆ ತರದ ಕೆಲ್ಸ
ಹ್ಮ್ ಹ್ಮ್
ಎಂತ ಆರಾಮ್ ಕೆಲ್ಸ ರಾಜೀ ಕೆಲ್ಸ ನೋಡರ್ ನಾವು
ಹ ಹೌದ ಹೌದು ಅಂದ್ರೆ
ಅದಕ್ಕೆನೆ ಮಂತೆ ಎಲ್ಲ ಮಾಡದ ಆರಸ ಈ ಕಡೆ ಬಂದಿನ
ಇರಲಿ ತೋರಿ ಯಾವ್ದಾದ ಗ ಕೆಲ್ಸ ಕೆಲ್ಸಾನೆಲ್ಲ
ಹ್ಮ್ ನಾವವು ಅಗ್ರಿ ಮುಗಸಿದೀವಿ
ಹ್ಮ್ ಹ್ಮ್
ಅಗ್ರಿ ಮುಷಂದು
ನೀವು ಯಾವ್ದ್ ಮಾಡಿದ್ರೀ ಕೋರ್ಸು
ನಮ್ದು ಡಿಗ್ರಿ ಬಿ ಎ ಅದ ಮತ್ತ ಬಿ ಎಸ್ ಅದ್ರಿ ಮುಗ್ದದ
ಹ ಹಾ ಬಿ ಎ ಎಮ್ ಎ ಎಲ್ಲ ಮುಗಿಸಿದ್ರ
ಎಮ್ ಎ ಇಲ್ಲ ಬಿ ಎ ಎಸ್ಟೆ ಮುಗ್ಸಿವಿ ಇಡ್ಬ ಎ ಸಿ ಹದ ಇದದೆ ಬಿ ಎಸ್ ಅಗ್ರಿ
ಹಾ ಹಾ ಹಾ ಗೊತ್ತು ಗೊತ್ತು
ಅದು ಮಗೈತೆ ಮುಂದು ಒಂದ ಪ್ಲಾನ್ ಹಕೊಂಡ ಕುಂತೀವಿ
ಹಾ ಹಾ ಇದೇನ್ ಇದೇ ಜಾಬಾ ಮತ್ತೆ ಬೇರೆ ಏನೋ ಬಿಸ್ನೆಸ್ ಪ್ಲಾನಿಂಗ್ ಇದಾವ ನಿಮ್ಗೆ
ಬಿಸ್ನೆಸ್ ಮಾಡಬೇಕಂದ್ರೆ ಲೆಕ್ಕ ನಂಬದು ಪರವಾಗಿ ಈ ಒಲಕ ಕರೆ ಮಾಡ್ತಾರಲ್ಲ
ಆಹಾರ
ಹಾ ಹ ಹಾ ಒಳ್ಳೆ ಒಳ್ಳೆ ಕೆಲ್ಸ ತ್ರ ನೀವ್ ಎಷ್ಟ ಜನ ನಾಣತ್ತಂಬ್ರರು
ಎರಡು ಇಲಿಗಳು ಎರಡು ಲೇಡಿ ಸಿಮ್ಮ ನಿಂಗೆ ಇಲ್ಲ ಮಾಡರಿ ಇದು ಮಾಡದು ಏ ನಾವು ಒಟ್ಟತ್ಲ ಚಿನ್ನ ಚಮಚೆ ಬಾಟಕ್ಂದಿವಿ ನಾವು
ಹ ಹ ಹ್ಯಾಂಗೆಂಗ್ರಿ
ಹಂಗೆ ರೀ ನಾವು
ಬಟ್ಟಾ ಚಿಮ್ಮ ಚಿ ಚಿನ್ನ ಚಾಮ್
ಹ್ಮ್ ಬಾಯಲ್ಲಿ ಚಿನ್ನದು ಬಾಯಲ್ಲಿ ಚಿನ್ನದ್ ಹಾಕಿಬು ಇಟ್ಕೊಂಡ್ ಬಂದ್ಅಂತ್ ಹೇಳತೆ
ಹಾ ಹಾಂ ದೊಡ್ಡದಿತ್ತಾ ಸಾಣ್ದಿತ್ತ
ಅದು ಬಂದು ಐದು ನೋಡಿದ್ರೆ ಗೊತ್ತಾಗ ನಿಮಗ ಎಷ್ಟ್ ದೊಡ್ಡದದ ಎಷ್ಟ
ಹಾ ಹಾ ಇನ್ನು ಆದ್ ಏನ್ರೀ ಅದು
ಇಲ್ಲ ಇವಾಗ್ ತಗದ್ ಬಿಟ್ಟೀನಿ ಈ ದೊಡ್ಡ ಆಗನಿಲ್ಲಾ
ಆ ಹಾ ಅದು ಆ ಚಿನ್ನ ಚಮಚ ಮಾರ್ಕೊಂಡೆ ಇದು ಜಮೀನ್ ತಗೊಂಡಿದ್ರ ಅಷ್ಟು ಏನ್
ಏ ಇಲ್ಲ ಇಲ್ಲ ಅದು ಮತ್ತಗೆ ಆದ್ ಚಿನ್ನದ್ ಚಮ್ಚ
ಹಾ ಹಾ
ಉಟ್ಕೊಂಡೆ ಬಂದ್ವಿ ಈಗ ಅದ್ರನ ಮೇಗ್ ಹಂಗೆ ಮೆಂಟೈನ್ ಮಾಡ್ ಕನಲ್ತಿವ
ನಿಮ್ ವಂಶದಾಗ ಹುಟ್ಟೋವ್ರೆಲ್ಲಾ ಚಿಮ ಚಮ ಚಿನ್ನದ ಚಮಚ ಇಟ್ಕೊಂಡ್ ಹೊಡ್ತಾರೆ
ಲೆಕ್ಕಾ ಈಗೆಲ ಚಿನ್ನದ್ ಚಮಚನೆ ಏನ್ ಮಂದ ಈಗ್ ನಾವು ಚಿನ್ನದ ಚಮ್ಚ್ ಇಟ್ಕೊಂಡು ಹುಟ್ಟಿ ತಿದಂಗ್ದವ್ ಹುಟ್ಟವ್ಯ ಮಕ್ಕಳ್ ಡೈಮಂಡ್ ಇಟ್ಟ್ಕೊಂಡು ಕೊಡ್ತಾರೆ
ಹೌದಾ ಡೈಮಂಡ್ ಯಾವ್ ಕಲರ್ ಇರ್ತ್ರಿ ನೋಡಿಲ್ಲಾ
ಡೈಮಂಡ ನಿಮ್ಗೆ ಗೊತ್ತಿಲ್ಲ ಅದಿಕೆ ನಮ್ಮಂತರ ಸವಾಸ ಮಾಡ್ರಿ ಗೊತ್ತಾಗ್ತದೆ
ಹಾ ಹೌದೌದು ರೆಡಿ ಮಾಡ್ಬೇಕ ಅದ್ರ ಬಗ್ಗೆ ಸ್ವಲ್ಪ ಇಲ್ಲ ನೀವು ಅದೇ ಇಟ್ಕೊಂಡ ಬರ್ತಿರಲ್ಲ ಗೊತ್ತಿರ್ಬೋದ್ ಅದ್ರ ಬಗ್
ಹ್ಮ್ ಹ್ಮ್ ಹಂಗಾಗಿ
ತ ಹಂಗ್ ಅದ್ ಹೇಳ್
ವೈಟ್ ಕಲರ್ ಇದ್ದಿರುತ್ ಇದ ಒಳಿತಿರ್ತದೆ
ಹಾ ಹಾ ಅದೇ ಅನ್ರಿ ಮಿನ್ ಚ್ಚತದಲ್ಲ ಅದಂದ್ರ ಈಗ್ ದೊಡ್ ದೊಡ್ ನಾಗ ಸರಪ ಇದಕ್ ಕ್ಕಿರ್ತಾವವಂತ ಅಂತವ ಏನ್ರಿ
ಅಯ್ಯೋ ಅದೆಲ್ಲ ಯಾವ್ದೋ ಕತ್ತೆಪುರ್ಣ ಕೇಳ್ಗಿಸಂದೀ ಅದಲ್ಲ
ಹಾ ಹಾ ಹೀಗೆ ಮ ಎಲ್ಲ ಮಾನವರಿಗೆ ಬಂದ್ ಅದು
ಅದೊಂದು ಸ್ಟೋನ್ ಹಳ್ ಕಲ್ಲ ಕಲ್ಲಲ್ಲೇ ಹು ಟಿಗಿಸಿಲ್ ಇದೆ ಮಾಡ್ತಾರದ್ ಕೊಹಿನೂರ್ ಡೈಮಂಡ್ ಅಂದ್ರ ಹ್ಮ್ ಕೊಹಿ ನೂರು ಡೈಮಂಡ್ ನೋಡಿದಿಲ್ಲ ಸರಿ ಸರಿ ನ ಕೆಲ್ಸ ಅದ ನೋಡ್ತಿನಿ ಇಡ
ಹಾ ಹೇ